ಹಲೋ ಹ ನೀ ಕ ಸ ಮ್ಮ ಏನ್ ಮಾಡ್ತಾ ಇದಯ ಹೋಗಿಲ್ಲ ನಮ್ಮ ಓನರು ಬರ್ತಾರ ಇವತ್ತುಓ ಮಳೆಲ್ಲ ಓನರ್ಗು ಓನಾರ್ಗು ಬರ್ತಾರಂತೆ
ಹ್ಮ್
ಕ್ಕೆ ಹೋಗಲ್ಲ
ಸರಿ ಸರಿ
ಇನ್ನೇನ್ ಸಮಾಚಾರ
ಏನಿಲ್ಲ ಹೇಳ್ಬೇಕ
ಏನ್ ಮಾಡ್ತಾ ಇದ್ದೀರಾ
ಕೂತಿದ್ದೀನಿ
ತಿಂಡಿಯ ಏನು ಮಾಡಿದ್ರಿ
ತ್ರರನ್ನ
ಚ ತ್ರನ್ನ ಮಾಡಿದ್ರಾ
ಹ್ಮ್ ನೀನು ಇಲ್ಲ ಮಾಡ್ಲಿಲ್ಲ ಇವತ್ ಉಪ್ಪಿಟ್ಟು.
ನಾನು ಅನ್ನ ಬೇಳೆ ಸಾರು.
ಹಾ
ಹ್ಮ್ ಹ್ಮ್ ಓ ನೈಟ್ ಫುಲ್ಲು.
ಹ್ಮ್
ತುಂಬಾ ಮಳೆ ಬಿತ್ತು ಅಲ್ಲಿ.
ಹೆ ಇಲ್ಲೂ ಹುಯ್ತು ಕಣವಾ.
ಹ್ಮ ಹ್ಮ ತೋಟುಕೆ ಹೋಗ್ ತ್ತೀರಾ.
ಅಯ್ಯೋ ಇಲ್ಲಿ ಹೋಗಕ್ ಇದ್ದಿಲ್ಲ ರೋಡ್ ಸರಿ
ಹಾ ಹಾ ಹಾ ಹಾ ಸರಿ ಸರಿ ಹಾಗಾದ್ರೆ.
ಅವನು ಹೋದ ಅವ್ರ ತಾತ ಕರ್ಕೊಂಡ್ ಹೋದ್ರು ಅ ಹು. ಅಯ್ಯೋ ಅವ್ರೇ ಹೋಗಕೆ ಇದು.
ಹಾ ಹ ಅಲ್ಲೇಏನ್ ಮಾಡ್ತಾನೆ ಪಾಪ ಅವತ್
ಹ ಈರ್ ನೆ ಗಾಡಿ ಅದು ಇದು ಆಟ ಕೊಂಡು ಇಲ್ಲಿದ್ರೆ ಇನ್ನೂ ಬೇಜಾರಲ್ಲ.
ಹೊಳಗಡೆನೇ ಇರ್ಬೇಕ
ಹ್ಮ್ ಅಲ್ಲಿ ಇದ್ರೆ ಅದು ಇದು ಎದ್ಕೊಂಡು ಪುನಾದ್ ಯಾರು ಹುಡುಗರ್ ಬರ್ತಾರ್ ಹ್ಮ ಹ್ಮ. ಈಗ್ಲೇ ಹೇಳ್ಬೇಕು. ಆಯ್ತಾ ಊಟ.
ಊಟ ನಾನ್ ತಿಂದ ಆಯ್ತು. ಮಾವ ತಿಂದಾಯ್ ತು.
ಹ್ಮ್
ಇನ್ನ ಅಜ್ಜಿನುವೇ ಅವನು ಬುಜ್ಜಾನ ಇಬ್ರು ತಿಂದಿಲ್ಲ.
ಹ್ಮ್
ಇಬ್ರು. ಟೀ ಕುಡುದ್ರಲ್ಲ ಅವರು. ಇನ್ನು ಕೊಡ್ ತಿಂದಿಲ್ಲ.
ಬಂದು ಇವತ್ತೆ ಹೊಟ್ಟೋಗತಾರ ಇರ್ತಾರ.
ಇಲ್ಲ ಇಲ್ಲ ಬಂದು ಅದ ಗಾರೆ ಕೆಲ್ಸ ಮಾಡ್ತಿದಾರಲ್ಲಾ. ಅದ್ಕೆ ನೋಡ್ ನೋಡ್ಕೊಂಡ್ ಹೋಗೋಣ ಅಂತ ಬರ್ತಾರೆ.
ಹ್ಮ್
ನಾಳೆಯಿಂದ ಹೋಗ್ಬೇಕು ನನ್ಗ್ ಫೋನ್ ಮೇಲೆ ಫೋನ್ ಮಾಡ್ತಾ ಇದಾರೆ ಕೆಲ್ಸಕ್ ಬಾ ಅಂದ್ಬಿಟ್ಟು.
ಹ್ಮ
ಎಲ್ಲಿ ಯಾವ್ ಅದ್ರೂ ಒಂದು ತಗ್ಲಾಕೊಬಿಡ್ತೆೇ ಹೋಗ್ ಜೊತಿ.
ಅವ್ರ ಬಂದ್ರೆ ಎಲ್ಲಾ ಮಾಡ್ಕೊಡ್ಬೇಕಕ್ ಊ ಊಟಗಿಟಾ.
ಇಲ್ಲ ಇಲ್ಲ ಎಲ್ಲ ಓಟ್ಲಂಗ್ಡಿಲಿ ಅವ್ರ ಅವ್ರೇ ಅಮೌಂಟ್ ಹಾಕಿ ಅವ್ರೇ ತರುಸ್ತಾರೆ ನಂದೇನು ಕೆಲ್ಸ ಇಲ್ಲ.
ಆದ್ರೆ ಇರ್ಬೇಕಾ ಬಂದಾಗ.
ಇವತ್ ಇರ್ತ ಬರ್ತಾರಲ್ವಾ. ಆ ನನ್ ನಾವು ಬಂದದಿನ ಇರು. ನಾವ್ ಬಂದಿದ್ದಿನ ನಾನು ಇರಲ್ಲ ಅನ್ಕೊಂಡ್ ಅಂದ್ರು.
ಹ್ಮ ಹಾ ಹ್ಮ ಹಾ
ಸರಿ ಇರೋಣ ಅಂದ್ಬಿಟ್ಟು ಇದ್ಕೊಂಡೆ.
ಅವ್ರ ಇರೋದ ಬೆಂಗ್ಳೂರಲ್ಲ.
ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಮೈಸೂರಲ್ಲಿ ಒಂದ್ ಎರಡ್ ಮನೆ ಬೆಂಗಳೂರಲ್ಲಿ ಒಂದ್ ಎರಡ್ ಮನೆ ಮಂಗಳೂರಲ್ಲಿ ಒಂದ್ ಎರಡು ಮನೆ.
ಹ್ಮ್
ಮೈಸೂರಲ್ಲಿ ಬಾಡಿಗೆ ಬಿಟ್ಟಿದಾರಂತೆ ಬೆಂಗಗಳೂರಲ್ಲಿ ಒಂದ್ ಮನೆ ಬಾಡಿಗೆ ಬಿಟ್ಟಾರಂತೆ ಇನ್ನೊಂದ್ ಮನಲಿ ಇದ್ದಾರ ತೆ ಮಂಗಳೂರಿನಲ್ಲಿ ಇನ್ನೊಬ್ಬ. ಮಗ.
ಹ್ಮ್
ಹಾ ಹಾ
ಸರಿ ಸರಿ.
ಹ
ಹ್ಮ್ ಹ್ಮ್ ಎಲ್ಲಿ ಬೆಂಗಳೂರ್ ಎಲ್ಲ ಎಲ್ಲಿ.
ಎನ್ ಸಿಬಿ ಆಫ್ ಸರ ಅಲ್ಲಿ ಮ ಮಂಗ್ಳುರಲ್ಲಿ.
ಮ
ಅವರು ದೊಡ್ಡ ಚಿಕ್ಕವರು ದೊಡ್ಡವ್ರು ಇಂಜಿನಿಯರು ಮತ್ತೆ ಇದೇನೋ ಇನ್ನೊಂದು. ಮಾಡಿದ್ದಾರೆ ವೈಫ್ ಬ್ಯಾಂಕ್ ಮ್ಯಾನೇಜರ್ ಜರೋ. ಅಮ್ಮ ಪ್ರಿನ್ಸಿಪಲ್ಲು. ಗೌರ್ಮೆಂಟ್ ಸ್ಕೂಲ್ಗೆ. ಅಗಿದೆ.
ಹ್ಮ್ ಸರಿ ಸರಿ.
ದೊಡ್ಡವ್ರಿಗೆ ಮದುವೆ ಆಗಿ ಒಂದೇ ಒಂದು ಹೆಣ್ಣು ಪಾಪು ಅಷ್ಟ ಟೆ. ಇನ್ನೊಬ್ರಿಗೆ ಚಿಕ್ ಮದ್ವೆ ಆಗಿದಿದ್ದಾರೆ ಆದ್ರೆ ಮಕ್ಳಿಲ್ಲ ಅವ್ರಿಗೆ.
ಹ್ಮ್
ಹಾ ಹಾ
ಸರಿ ಸರಿ ಇವಾಗ ಬಂದ್ರೆ ಬೆಂಗಳೂರಲ್ಲಿ ಇರೋರು ಬರ್ತಾರಾ.
ಹ ಬೆಂಗ್ಳೂರಲ್ಲಿ ಇರೋರು ಹೊದ್ ವಾರ ಮಂಗ್ಗಳೂರಲ್ಲಿ ಇರೋರು ಬಂದ ಹೋದ್ರು.
ಹ್ಮ್
ಈ ವಾರ ಇವರು ಬರ್ತಾರೆ.
ಹ್ಮ್ ಹ್ಮ್
ಪಾಪ ಒಂದ್ ಏಳ್ ತಿಂಗ್ಳೇ ಆಗೋಯ್ತು ಅವ್ರು ಬಂದು ಮಂಗ್ಗಳೂರ್ ಅವ್ರು ಬಂದಿರಲಿಲ್ಲ. ಇವ್ರ ಬೆಕ್ ಕದ್ರೆ ಇಲ್ ಬಂದಾಗಿಂದ ಒಂದ್ ಮೂರ್ ಸರಿ ಬಂದ್ ಹೋದ್ರು.
ಹ್ಮ್ ಹ್ಮ್ ಬಂದ್ ಏನ್ ಮಾಡ್ ತರೆ.
ಏನು ಮಾಡಲ್ಲ ಸು ಸುಮ್ನೆ ಸುತ್ಲೂ ನೋಡ್ತಾರೆ ತೋಟನ. ಹ ಹ ಅದ್ ಮಾಡ್ತೇನಿ ಇದು ಮೆಸ್ ಮೆಸ್ ಮಾಡಕ್ ಮೆಸ್ ಹಾಕಕ್ ಏನೇನು ಐಡಿಯಾ ಮಾಡ್ತಾರ. ಎಲ್ಲಿ ಮೆಸ್. ಸಾಕಕ್ ದಾರಿನೇ ಇಲ್ಲ ಅದ ಏನ್ ಮಾಡ್ತಾರೋ ಗೊತ್ತಿಲ್ಲ ಸುತ್ತಲ ಮೆಸಾಕ್ ಕೊಟ್ಬಿಟ್ಟು ಕೋಳಿ ನಾವು ಕೋಳಿದು ಗೂಡ್ ಕಟ್ಕೊಡಿ.
ಹ್ಮ
ನಮ್ಗೆ ಏನು ವರಮಾನ ಇಲ್ಲ ಹೆಂಗೋ ಅದು ಕೋಳಿ ಆದ್ರರ ಸಾಕೊಂಡ್ ಹೆಂಗೋ ಮಾರ್ಕೊಂಡ್ ಗಿರ್ಕೊಂಡಿ ಇದ್ ಮಾಡ್ಕೊಳ್ತೀವಿ.
ಹಂಗು ಒಂದ್ ಹಸುನು ಹಸುನು ಹಸುನು ತಗೋಬೋದು ಕೋಳಿಗಿಂತ.
ಹಸು ಅವಲ್ಲ ಆಗಲ್ಲ ಜೊತಿ ಎಲ್ಲಿಗಾದ್ರೂ ಹೋಗ್ ಬರ್ಬೇಕಂದ್ರೆ. ಬಾರಿ ಕಷ್ಟ ನೋಡು ಮೊನ್ನೆ ಬರ್ಡೆಗ ಹೋಗಿ ಸಂಜೆ ಬಂದಬಿಡ್ತೀನಿ ಅಂತ್
ಹೂ ಆಗಲ್ಲ ಬಿಡು ಹಂಗಾದ್ರೆ.
ಅಲ್ಲಿ ಎಂಟು ಒಂಬತ್ ಗಂಟೆ ತನಕ ಬಂದ್ಕೊಂಡೆ ಇದ್ರು ಊಟ ಮಾಡಕೆ.
ಹ್ಮ್
ಹ ಆಮೇಲೆ ಒಂಬತ್ ಗಂಟೆ ಮೇಲೆ ನೀನ್ ಹೋಗು ಅಂತ ಊಟ ಗಿಟ ಹಾಕಿ ಅಜ್ಜಿಗೆ ಅಜ್ಜಿ ಒಬ್ರೇ ಇದ್ರಲ್ಲ ಕಳ್ಸಬಿಟ್ಟೆ ನಾನೊಬ್ಳ ಅಲ್ಲೇ ಇಡ್ಕೊಂಡ್ನ. ಹ ಹಂಗಿದ್ರೆ ಆಗುತ್ತಾ?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
ಹಸು ಗಿಸು ಅವೆಲ್ಲ ಆಗಲ್ಲ. ಅದೇ ಈ ಕೋಳಿಗ ಇಲ್ಲಿ ಸಾಕೊಂಡ್ರೆ, ಅಜ್ಜಿ ಏನ್ ಅದೇನ್ ಮುಚ್ಚಂಗಿಲ್ಲ. ಒಂದ್ ಎರಡ್ ಮೂರ್ ದಿನ ರೂಢಿ ಆಗ್ಬಿಟ್ರೆ ಅವೇ ಹೋಗಿ ನುಕ್ಕೊಬಿಡ್ತಾವೆ ಒಳಗಡೆ. ಅಷ್ಟೇ, ಸುುತ್ಲು ಮೆಸ್ಸ ಹಾಕ ಕೊಟ್ಬಿಟ್ರೆ ನಮ್ಗ ಇನ್ನು ತೊಂದ್ರೆನೇ ಇರಲ್ಲ.
ಆ ಕೊಡದು ಮನೆಗಳು ಇದ್ದಾವೆ ಅಂತ.
ಹಾ ನಮ್ ಮೂರ್ ಮೂರ್ ಲಕ್ಷ ಆಗುತ್ತೆ. ತಂತೆ
ಗ್ಲಿ ಬಿಡು.
ಅದಕ್ಕೆ ಅವ್ ಗೌರ್ಮೆಂಟ್ ಅವರು ಗೌರ್ಮೆಂಟ್ ಅಲ್ಲಿ ಬರೋದಲ್ಲ ಬಿಡ್ಬಾರ್ದು ಅಂತ.
ಹ್ಮ್ ಹ್ಮ್
ಅವ್ರಿಗೆ ಪಂಚಾಯತಿಲಿ ಗೌರ್ಮೆಂಟ್ ಅಲ್ಲಿ ಇವಾಗ ಬಿಡ್ತಾರಲ್ವ ಜೊತ್ ಈ ಪೈಪ್ ಲೈನ್ ಗಳು, ಡ್ರಿಪ್ ಪೈಪ್ ಅದೇನೇನೋ ಮೆಸ್ ಆಕಕ್ ಎಲ್ಲ ಕೊಡ್ತ್ ಉತ್ತರಲ. ಹ ಅದ್ರ ಮುಮೆಂಟ್ ಅಲ್ಲಿ ತಗೋಳಣ ಅಂತ ಅವ್ರು.
ಹ್ಮ್ ಹ್ಮ್ ಹ್ಮ್
ಬಾತ್ತ್ರೂಮ ನೀರ್ ರೂಮ ಕಟ್ಬಿಟ್ ಟೋ ಹ ಆಮೇಲೆ ಮಾಡ್ಕೊತೀವಿ ಇರೋ ಅಂದಿದ್ದು. ಇದಾರೆ. ನೋಡಣ ಅದ ಏನ್ ಮಾಡ್ತಾರ ಗೊ ಗೊತ್ತಿಲ್ಲ. ಆ ಮೂರ್ ಲಕ್ಷ ಸಲ ಯಾವ್ದ ದಡ್ದವ್ರಿಗೆ ಬಾ, ಅದು ಇವಾಗ ಏನು ಇಲ್ಲ ಅವ್ರ ದುಡ್ಡು ಆಕ್ತಾ ಆಗ್ತಾ ಇಲ್ಲ. ಅವರಪ್ಪ ತೀರ್ ಕೊಂಡಿದಾರಲ್ಲಾ ಪಿಂಚಣಿ ದುಡ್ಡಲ್ಲಿ ಇಲ್ಲಿ ನಮ್ಗೆ ಸ್ಯಾಲ್ರಿ, ಈ ಹೊಲ ಉಲ್ಲಕೆ ಮನೆ ಇಲ್ ಮನೆಗೆಲ್ಸಕ್ಕೆಲ್ಲ ತಾತನ ಪಿಂಚಣಿ ದುಡ್ಡ ಎಂಬತ್ ಸಾವಿರ ಬರುತ್ತೆ. ತಂತೆ ತೀರ್ಕೊಂಡ ಆ ದುಡ್ಡಲ್ಲಿ ನಂಗ್ ಮಾಡೋದು.
ಹು ಎಷ್ಟ ಎಕರೆ ಇದೆ ಇವಾಗ?
ಏ ಎಲ್ಲ ಎರಡೂವರೆ ಇದೆ ಅಶ್
ಎರಡೂವರೆನಾ?
ತುಂಬಾ ಇದೆ ಹೆಚ್ಚು ಕಮ್ಮಿ ಎಂಟು ಎಕ್ರ, ಹತ್ತು ಎಕ್ರ ಏನು ಇತ್ತು, ಎಲ್ಲ ಅವ್ರ್ ಅಪ್ಪ ರೆಡಿ ಮಾಡಿದ್ದಂತ್ ತೆ, ಆಮೇಲೆ ಅವರ ಅಣ್ಣ ತಮ್ಮಂದರು ಎಲ್ಲಾ ರೆಡಿ ಮಾಡಿ ಎಲ್ಲಾ ಕ್ಲೀನ್ ಮಾಡ ಇದು ತೆಂಗಿನ ಗಿಡ್ ಎಲ್ಲಾ ಹಾಕ ಆದ್ಮೇಲೆ ನಮ್ಗು. ಬೇಕು ಅಂದ್ರಂತೆ.
ಹ್ಮ ಹಾ ಹಾ ಹಾ
ಆಮೇಲೆ ಸ್ವಲ್ಪ ಅಕ್ಕಸಿ ಬಿಸಿ ಆಗಿ ಎಲ್ಲರಿಗು ಬಾಗ ಅವ ಎಲ್ಲಾರೂ ಎರಡೆ ಎಡ ಎಕ್ಕರೆ ಇತ್ಕೊಂಡಿದ್ದಾರೆ ಈ ಎರಡುವರೆ ಎಕ್ರ ಇದೆ ಎರೂವರೆ ಎಕರೆ ಇಬ್ಬರು ಅಣ್ಣ ತಮ್ಮಂದರಿಗೆ.
ವಾಹ.
ಹ ಅಡಿಕೆ ಅಡಿಕೆ ಆ ಕೊಟ್ಟಿದ್ದಾರೆ ಅದಕ್ಕೆೇ ತೆಂಗಿನ ಗಿಡ ಗಳು
ಹ್ಮ್ ಹ್ಮ ಇನ್ ಮಿಕ್ಕಿದ್ದು ಅಕ್ಕಪಕ್ಕದಲ್ಲಿ.
ಅವರು ಅಷ್ಟೇ ಸುತ್ತಲ ತಟಕ. ತೆಂಗ ಗಿಡಗಲ್ಲ
ಯಾರ ಈಸ್ಕೊಂಡಿರೋದು.
ಅವ್ರ ಅಣ್ಣ ತಮ್ಮಂದ್ರೆ.
ಇಬ್ರೇನ ಇರೋದು
ಇವರ ಎರಡೂುವರೆ ಎಕ್ರ ಅಣ್ಣ ತಮ್ಮಂದಿರಿಗ್ ಅವರ ಅಪ್ಪನ ಜೊತೆ ಇಟ್ಟಿದ್ರಲ್ಲ ಅಣ್ಣ
ಓ ಅವರುಗುವೇ.
ಹಾ ಅವ್ರದ ಒಂದ್ ಎರಡು ಎರಡು ಎಕ್ರ ಆ ಕಡೆ ಒಬ್ಬರು ಬೋರ್ ಹಾಕಿದ. ಆದ್ರೆ ಅವ್ರ ಇವರು. ಮಾತಾಡಲ್ಲ ಅಂದ್ಬಿಟ್ಟು ಅವ್ರ ಏನಾದ್ರು ಕೇಳಿದ್ರೆ. ಅದೇ ನೀವು ವಯಸ್ಕೋಬೇಡಿ ಅಂತ ಅಂದ್ರು
ಹ್ಮ್ ಇದಾರ ಅವರು ಮಾಡ್ತಾರಾ.
ಆದ್ರೂ ಗೊತ್ತಿಲ್ದಂಗೆ ಬೀಗ ಕೊಟ್ಬಿಟ್ಟ ಹೋಗಿದ್ದಾರೆ ನೀರ್ ಗೀರ್ ಬಿಡೋದಕ್ಕೂ ಅವಾಗವಾಗ ಐನೂರು ಸಾವಿರ ಹಾಕ್ತಾರೆ
ಹ್ಮ್
ಒಂದ್ ದಿನ ಎರಡ್ ದಿನ ಫುಲ್ಲು ತೆಂಗ ಗಿಡಗಳ ದಾರಿ ಮಾಡಿ ನೀರ್ ಬಿಡ ತರ ಮಾಡಿದ್ವಿ ಅವಾಗ ಒಂದ್ ಎರಡ್ ಸಾವಿರ ಹಾಕಿದ್ರು
ಹ್ಮ್ ಮಾತಾಡ್ಬೇಡಿ ಅಂತ ಹೇಳಿದಾರ ನಿಮ್ ಹೋನರು.
ಕ್ಯಾಮ್ರಾ ಆ ಕಡೆ ಇರ್ಬೇಕಾದ್ರೆ ಈ ಕಡೆ ತ ತಿರುಗಿಸ್ಬಿಟ್ಟು.
ಹಾ
ನೀರುಗಿರೋ ಆನ್ ಮಾಡಿ ಬಿಡೋದಕ್ಕೆ ಐನೂರ ಐನೂರು ಐನೂರ ಐನೂರು ರೂಪಾಯಿ ಹಾಕಿದ್ರು
ಹ್ಮ್
ಏನ ಬಂದು ಆಡ್ ಗಿಡಾವೆಲ್ಲ ಹಾಕ ಕೊಡ್ತೀವಿ. ಗೊತ್ತಿಲ್ಲಲ್ದ ಇದದಂಗ್ ಮಾಡ್ಕೊೊಳ್ಳ ಅಂತ ಅಂದಿದ್ದಾರೆ ಎಲ್ಲ ಹಾಕೊಡಿ. ನಾವ್ ಮಾಡ್ಕೊಳ್ತೀವಿ ಏನು ಬ ಜಾಸ್ತಿ ಬೇಡ ಒಂದ್ ಆ ಸಾಲ ಕೊಟ್ರೆ ಸಾಕು. ನನ್ಗೆ ಅಂತ. ನಮ್ ನಾ ನಮ್ಗೆ. ನನ್ಗೆ ಅಂತ. ಇದೊಂದ್ ಆರ್ ಸಾವಿರ ಕೊಟ್ರು ಕೆಲ್ಸಕ್ ಹೋದ್ರುನುನುವೇ.
ಹ್ಮ್ ಅದೆ.
ಇನ್ನೇನ್ ಜೊತಿ.
ಏನು ಇಲ್ಲ. ಅವ್ರ ಬರಲ್ವಾ ಜಾಸ್ತಿ.
ಯಾ ಹಾ ಅವ್ರು ಯಾವ ಎಲ್ಲ ಬಂದಿಲ್ಲ ಅದ ಯಾವಾಗಲೂ ನಾವು ಇಲ್ ಬಂದ್ಮೇಲೆ ಒಂದ್ ಎರಡ್ ಸಾರಿ ಒಂದ್ ಸರಿ ಒಂದ್ಸರಿ ಬಂದಿದ್ರು. ಅಷ್ಟೇ ಎರುಡ್ನೆ ಸರಿ ಬೀಗ ಕೊಟ್ಬಿಟ್ಟ ಹೋದ್ರು. ಕ್ಯಾಮ್ರಾ ಆ ಕಡೆಗೆ ಈ ಕಡೆ ಇರ್ಬೇಕಾದ್ರೆ ತಿರ್ಸ್ಕೊತಾ ಇದ್ದೆ ಒಂದು ಐನೂರ ಐನೂರು ರೂಪಾಯಿ ಹಾಕ್ತಾ ಇದ್ರು.
ಸರಿ ಸರಿ. ಲಿ ಬಿಡು.
ಇನ್ನೇನ್ ಜೊತಿ.
ಏನು ಇಲ್ಲ.
ಹ್ಮ್ ಆಯ್ತಾ ಊಟ ಆಯ್ತಾ.
ಕೂತಿದಿನಿ ನಾನು.
ಹ ಬಾವ ಹೋದ್ರು ಕೆಲ್ಸಕ್ಕೆ ಇಷ್ ಕ್ಕೆ ಹೋಗ್ಬಿಡ್ತಾರಾ.
ಹ್ಮ ಕರ್ದಾಗ ಎಷ್ಟೊತ್ಕಾದ್ರ ರೆಡಿಯರ್ ಬೆಕಲ.
ಅದೇ ಮತ್ತೆ ಫಸ್ಟ ಬಾಡಿಗೆಗಳ ಮಾತಾಡ್ಕೋ
ಇ ಇಲ್ಲ ಬಂದಾಗ ಹೋಯ್ತ ಇರದು.
ಹಾ
ಫೋನ್ ಮಾಡ್ತಾರಲ್ಲ ಆ ಬರ್ತೀನಿ ಅನ್ನದು ಇಲ್ಲಂದ್ರೆ ಅವ್ರಿಗೆ ಇಷ್ಟ ಆದ್ರೆ. ಹೋಗ್ತಾರೆ ಇಲ್ಲ ಅಂದ್ರೆ ಇಲ್ಲ ಹ ಅದೇ ದುಡ್ಡಂದು ಏನಾದರು ಕಮ್ಮಿ ಕೊಟ್ರೆ ಇಲ್ಲ.
ಹ ಹ. ಏನ್ ಮಾಡಕ್ ಆಗಲ್ಲ ಯಾವ್ದೋ ಒಂದ್ ಮಾಡ್ಬೇಕಲ್ಲ ಕಷ್ಟ. ಜೊತಿ ಏನ್ ಮಾಡಕ್ ಆಗಲ್ಲ ನಮ್ದೇ ಆರಾಮ್ ಅನ್ಕೊಳ್ತೀನಿ ನಿಜವಾಗ್ಲು ನಮ್ಮ ಮೈದ್ನ ಅಷ್ಟೆ ಪ ಪ್ಪಾ ಎಷ್ಟೊಂದ ಕಷ್ಟ ಪಡ್ತಾನೆ ಗೊತ್ ತ್ತ ತುಂಬಾ ಕಷ್ಟ ಪಡ್ತಾನೆ ಆದ್ರೆ ಅವರಣ್ಣ ಏನು ಅನ್ಕೊಳಲ್ಲ.
ಹ್ಮ್
ಅವ್ರ ಅಣ್ಣನ್ ಏನು ಅನ್ನಲಾ ಪಪಾ.
ಹ್ಮ್
ಹ್ಮ ಯ ನಿಜ ಪುಣ್ಯ ಅವ್ರ ಅಣ್ಣನೂ ಪುಣ್ಯ ಮಾಡಿರ್ಬೇಕು ನಾವ್ ಈ ಕಾಲದಲ್ಲಿ ಯಾರು ಆತರ ಇರಲ್ಲ ಜೊ ತಿ ಅವ್ರವ್ರ ಜೀವನ ಅವರನ್ನ ನೋಡ್ತಾರೆ ನ ಅವಳು ನಮ್ ಮೈ ಹೆಂಡ್ತಿನೆಯ ಆ ಸುಮ್ನೆ ಅಂತ ಇರ್ತಾಳೆ ಏನದಾರು. ಇದ್ರು ಎಲ್ಲ ಒಬ್ನೇ ಮಾಡ್ಬೇಕು ಹ ಹಂಗೆ ಹಿಂಗೆ ಅಂತ.
ವಾಹ್
ನಾನ್ ಮಾಡ್ತೀನಿ.
ಅದ ಎಷ್ಟದಿನಿಂದ.
ನಾನ್ಅಲ್ಲ ಅ ಹಾ ಅಲ್ಲಾ ನಾನ್ ಅಲ್ ಮಾಡ್ಕೊಲ್ ತ್ತಿನಿ. ಬಟ್ ಮಾವ ಅವನು ಮಾಡ ಕೆಲ್ಸ ಮಾವ ಏನು ಮಾಡಲ್ವಲ್ಲ. ಹಾ ನೋಡ್ಬಂಗ ಳೂರಿಂದ ಬಂದು ಓಡಾಡ್ದ ಈಮ್ಮ ಎಲ್ಲಾನ ನೆಂಟ್ರಲ್ದ ಎಲ್ಲಾ ಮಾಡ್ದ ಬಟ್ ಅವ್ನ್ ಗೊತ್ತು ಅನ್ನ ಇವಾಗ ಹೊಸತಾಗೋಗ್ ಸೇರಿರೋದು. ತೋಟ ಬಿಟ್ಟ ಬರಕ್ ಆಗಲ್ಲ ಅತ್ಗೆ ಎಲ್ಲ ಬಂದ್ ಮಾಡ್ತಲ್ಲ ಅನ್ನೋದು ಅವ್ನ್ಗ್ ಅವ್ನ್ಗ ಅರ್ಥ ಆಗುತ್ತೆ. ಇವ್ರಗೇ ಅರ್ಥ ಆಗಲ್ಲ. ಸುಮ್ನೆ ಒಟ ಒಟ ಅಂದ ಎಲ್ಲಾ ಒಬ್ನೇ ಮಾಡ್ಬೇಕು ಹಂಗೆ ಹಿಂಗೆ ಅನ್ಕೊಂಡ ಏನಾದ್ರು ಅಂತ ಇರ್ತಾರ. ಬಟ್ ಸಿಚುವೇಷನ್ ಅದೇ ತಾನೆ ಅಂತ ನಾನು ಏನು ಮಾತ ತಡಲ್ಲ ಆಮೇನ್ ನೆನ್ನೆನೆ ಅವ್ರ ಅಣ್ಣ ಹಂಗ ಅಂತ ಇದ್ದ. ಎಲ್ಲಾ ಒಬ್ಬನೇ ಮಾಡ್ಬೇಕು. ಕು ಯಾವುದಕ್ಕೂ ಬರಲ್ಲ ಯಾರು ಎಲ್ಪ್ ಮಾಡಲ್ಲ ಅಂದಕೊಂಡು ಅಂದ್ರ ಅಂತಕಾನ ನೀನ್ನ ಹೆಂತ ಅಂದಿದ್ದಕ್ಕೆ. ಅವ್ರ ಮಾತಲ್ ಬಿದ್ದಿ ಇರ್ಲಿ ಬಿಡ ಹೊಸ್ದಾಗ ಹೋಗಿ ತೋಟ ಸೇರಿದ್ಯಾ ಬಿಟ್ಬಿಟ್ಟು ಬರಕ್ ಆಗುತ್ತಾ.
ಹ್ಮ್ ಹ್ಮ್ ಯಾರ್ ನಿನ್ ಅವಳ ವರ್ಗಿತ್ತಿ ಅನ್ನದ.
ಹಂಗಂದಿದ್ದು.
ಹ್ಮ್ ಹ್ಮ್
ಇನ್ನು ನಾವು ಏನಾದ್ರು ಅಂದ್ರೆದ್ ಮನಸ್ತಾಪಲ್ಲ ಆಗುತ್ತೆ ಅಲ್ವಾ. ನಾನ ಏನು ಮಾಡತ ತಡೆದ ಬಂದ ಇಲ್ ಬಂದ್ ಬೈದೆ. ಅದ. ಕೆ ಆಮೇಲೆ ಅವ್ರ ತಮ್ಮನ್ಗೇನ್ ಫೋನ್ ಮಾಡಿ ಹೇಳ್ತಾ ಇದ್ದ.
ಹ್ಮ್
ಅವ್ರದ ಅರ್ಥವಿಲ್ದೇ ಮಾತಾಡ್ತಾರೆ ಬಿಡು ನಾನೇನ್ ಏನಾದ ರು ಅಂದ್ನ ಯಾರ ಏನಂದ್ರು ತಲೆ ಕೆಡ್ಸ್ಕೊಬೇಡ ನಾನ್ ಏನಾದ್ರು ಅಂದ್ರೆ ಕೇಳೊ.
ಅದೇ.
ಅಂತ ಇದ್ದ.
ಸರಿ ಆತ್ರನ್ ಮಾಡ್ತನಿರು.
ಹ್ಮ